ಹಲೋ ಕಳ ಮಾಡಳ ಬರಾಮ
ಹಾ ಆರಾಮ ಇದ್ದೇನಿ ನೋಡಪ್ಪಾ ಏನ್ಡದು ಊಟ
ಎಲ್ಲಣ ಮಾಡ್ಬೇಕು ನಿಂದಾಯ್ತಾ
ಏನ ಆಗಿಲ್ಲ ಯಾಕ್ ಲೇಟ
ಹಾ ಅಂೆ ಹೊರಗಡೆಡಿ ಮಾಡಿದ ಊಟ ಮೂರು ಗಂಟೆಗೆ ಹಂಗೆ ಅದಕ್ಕೆ ಆಸ್ವಾಗಲೇನ
ಹ್ಮ್ ಹ್ಮ್ ನನ್ಸೊಬರಾಗಿ ಕೆಲ್ಸದನಲ್ ಬಂದಿದ್ದೆ ಹ್ಮ್
ನ ಆಾಗಿಿಲ್ವ ನಿ ಮೋಟ
ನೀನ್ ಹಾಕಿಲ್ಲಪ್ಪಾ ಗಾಳಿ ಹೊಂಟದ್ ನೋಡ್ರ ಜಗ್ಗಿ ಗಾಳಿ ಹೊಂಟದ ಏನ್ ಸೌಂಡ್ ಹೊಂಟದ ಎಂದ್ದ
ಅ ಗಾಿಯಾದಲ್ಲಿ ಹೊರಗಡೆ ಕತ್ರಗಟ ಮೂವತ್ತಿನಲ್ು ಹೊರಗಡೆ ಇದ್ದೆ
ಹ ಹಾ ಏನ್ ಮಾಡಡದ ಕೆಲ್ಸ
ನೋಡೋಣ ಸುಮ್ಮನೆ ಹೊಲದಾಗ್ಯ ನೋಡುರು ಹೊಲ ಮಾಡೋದು ಮತ್ತು ಕಾಲೇಜಿಗೆ ಹೋಗೋದು ಬರೋದು
ಹ್ಮ್ ಏನ್ ಮಾಡಿರು ಅಲ್ಲ ಏನ್ ಹಾಕಿರಿ ಏನೆಲ್ಲ
ಅ ಹೊಲ್ದಾಗ ತೋಟ ಹಾಕಿವಣ ತೋಟ ಮಾಡಿನಿ ಅಂತಿಷ್ಟ ತೆಂಗಿನ ಗಿಡ ಅಣ್ಣ ಪಲ ಹಾಕಿವವಿ ಫ್ರೂಟ್ಸು
ಹ ಫೂಡ್ಸ್ ಯ ಹಾಕಿರಿ ಮತ್ ಕರಾವಲ್ಲಿ ಏನ್ಲ್ ನಮಗ
ಇನ್ನ ಇವಾಗ ಹಾಕಿನೋಣ್ಣ ಇನ್ನ ಅವಲ್ಲಾ ಲೇಟ್ ಆಗತ್ತ ಬರ್ಬೇಕಂದ್ರೆ
ಹ್ಮ್ ಹ್ಮ್ ಯಾವ್ ಗಿಡ ಆಯತು ಇದ್ದ
ತೆಂಗಿನಗಡೆ ಹಾಕಿನ ಅಣ್ಣ ಒಂದಿಷ್ಟು ಜಂಪಲ್ ದಣ ಹಾಕಿನಿ ಸಪೋಟ ಹಣ
ಹ್ಮ್ ಅದು ಹೈಬ್ರಿಡ್ ಹಾಕಿದೆಯಾ ಜವರಿ ಹಾಕಿದ
ಹಣ ಎಲ್ಲ ಆಯ್ತ ಅ ಜಾವಾರೆ
ಜವಾರಿ ಜವಾರಿ ಬಾಳ್ ವರ್ಷ ಬೇಕು ಬರಾಕ್ಕ
ಹ್ಮ ಇವಾಗ ಹಾಕೇನಲ್ಲ ಅದಿಕ್ಕೆ
ಹವ್ರ ಹಾಕಿದೆ ಅಂದ್ರ ಎರಡು ಮೂರ್ ವರ್ಷನ ಬ್ಬಡ್ ಹ
ಅದೇ ಸ ಹೈಬ್ರಿಡ್ ಆಕ ಹ ಅದಕ್ಕೆ ಈ ಸತಿ ಜವರಿ ಯಾಕಮ್ಮ ಅಂತ ಅಂದ್ರ ಮ ಮನಲಿ ಅಪ್ಪ ಅವರು ನೋಡಮ್ಮ ಇಸತ್ತ ನೋಡಮ್ಮ ಚಲೋ ಬಂತಂದ್ರೆ ಇದಕ್ಕೆ ಕಂಿನ್ಯೂ ಮಾಡಾಮ ಅೇ ಚಲ ಬ ಇಲ್ಲ ಅಂದ್ರ ಹೈಬ್ರಿಡ್ ಕಂಟಿ ಮಾಡಮ್ಮ ಅಂತಂದ್ರೆ ಅದಕ್ಕೆ
ಇಲ್ಲ ಹೈಬ್ರಿಡ್ ಚಲೋ ಯಾಕಂದ್ರೆ ನಮ್ಗ್ ಪ್ರಾಫಿಟ್ ಭೀ ಆಗ್ತದೆ ವರ್ಷ ಒಂದ್ಸಲ ಅದು ಬಂದೇ ಬರ್ತದ ಜವರಿ ಅಂದ್ರೆ ಎರಡು ವರ್ಷ ಮೂರ್ ವರ್ಷಗು ಬರ್ತದ
ಹೌದೌದಣ ಹ್ಮ ಅದೇ ಇಲ್ಲೇ ಇದ್ದೆ ನಾನ ಅದೇ ತೋಟ ಎಲ್ಲ ಕ್ಲೀನ್ ಮಾಡಕ್ ಕುಂತಿದ್ದನನೆ ಹಂಗೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದ ಎಣ್ಣೆ ಹೊಡಿಬೇಕಕ್ ನೋಡು ತಿಂಗ್ಳಿಗೆ ಒಂದ್ಸಲ ಕಂಪಲ್ಸರಿ ಎಣ್ಣೆ ಹೊಡಿಬೇಕದ
ಹೌದಣ ಅದೇ ಇಲ್ಲಿ ಅಗ್ರ ಕಲ್ಚರ್ ಇದಾರ ನಮ್ಮ ಪರಿಚಯ ಇದ್ರು ಬಂದಿದ್ರ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ
ಇಬೇಕಂತ ಕ್ಲೀನ್ ಎಲ್ಲ ತೋಟ ಎಲ್ಲ ಕ್ಲೀನ್ಗಿ ಇಟ್ಕೋಬೇಕು ಮತ್ತು ಮೇಂಟೆನೆನ್ಸ್ ಬಾಳ ಇರ್ಬೇಕುಾಣೋದಕ್ಕ
ಹ್ಮ್ ಹ್ಮ್ ಹ್ಮ್ ಹೌದು ಅದೇ ಟಾಕ್ಟ್ರ ದಿಲ್ಸ ಸಣ್ಣದ ಅದು ಗಳ ಹೊಡೆ ಅದು ಕಸ ಇರ್ಬಾರ್ದ್ ನೋಡು
ಹಾ ಅದಣ ತಗೊಂಡಿವಣ ಅದೊಂದು ಮೂರು ಮೂರು ವರ್ಷ ಆಯ್ತು ತಗೊಂಡು
ಎಷ್ಟು ಬಿದ್ದಿತ್ತದ
ಹಣ ಅದು ಲೋನ್ ಮಾಡಿ ಆರು ಬಿತ್ತದು
ಲೋನ್ ಮಾಡಿ ಆರ ಇತ್ತಾನ
ಹ್ಮ್ ಸಾಮಾನ ಒಂದೇ ಕೊಟಾರಣ ಅದ ಸಬ್ಸಿಡಿದಾಗ ತಗೊ ವೆ ಒನ್ ಟೇಲರ್ ತಗೊಂಡಿ ಒಂದ ಸ್ವಲ್ ಸಣ್ಣದ ಕಸ ಇದು ಮಾಡೋದು ಅವೆಲ್ಲ
ಮ ಸಾಮಾನನ್ ಹೆಂಗ್ ಮಾಡ್ಬೇಕು ಎಲ್ಲಾ ಸಾಮಾನ ಬೇಕಲ್ ಮತ್ತ ತೋಟ ಕಂಗಮಲ್
ತಗೊಂಡಿವ ಇದು ಹೊರಗಡೆ ತಗೊಂಡಿವ ಅಂದ್ರೆ ಇದು ಟಿಲ್ಲರ್ ಮತ್ತೆ ಮತ್ತೆ ಇದು ಬ್ಲೇಡ್ ಇರ್ತಾರಣ ಅದು ಸಬ್ಸಿಡಿ ದ ತಗೊಂಡ ಇವೇ ಓದಿದೆಲ್ಲ ಇಲ್ಲಿ ಹೊರಗಡೆ ತಗೊಂಡವಿ ಮತ್ತೆ ಅದು ಜಾಸ್ತಿ ಕೊಡ್ಲಿಲ್ಲ ಸಬ್ಸಿಡಿದಾಗೋದಕ್ಕೆ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹೆಿಂಗ ಇತ ನ ಆಟ ಅದು
ಹ್ಮ ಇಲ್ಲಾಂದ್ರೆ ಎಲ್ಲ ಕೊಟ್ರ ಟ್ರಾಲಟ್ ತ್ತಲ
ಪಟ
ಇಲ್ಲ ಸಣ್ಣದ ಅಾದಣ್ಣ ಅದಕ್ಕೆ ತಕ್ಕಂತ ಕೊಡ್ತಾರ ದೊಡ್ಡ ಕೊಟ್ರೆ ಇಲ್ಲಿ ಇಂಜನ್ ಸಣ್ಣದಾದ ಟಾಲಿ ದೊಡ ಇಂಜಾನಲ್ಲಿ ಇಳಿತದ ಮುಂದೆ
ಹ ಹೌದೌದ ಹೌದೌದು
ಅದೇ ಮೂವ ಸಾವಿರ ಗ ಬಿತ್ತಣ ಅದ ಟ್ರಾಲಿ ಎಲ್ಲ ಮಾಡ್ಸಿ ತಗೊಂಡಂಬರಕ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಎಲ್ಲೆಲ್ಲಿ ಬಾಜು ನಿಮ್ಮ ಮೂರ ಬಾಜು ಸೀಟಾಗಿ ಮಾಡ್ಸರನ್
ಹಾಂ ಅಲ್ಲೇ ಮಾಡಿಸಿದ್ದೋಣ ನಾನೇ ಮಾಡ್ಸಿದ್ದೆ ಪ್ಲ್ಯಾನಿಂಗ್ ದಾಗ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ ಪಕ್ಕನೆ ಮಾಡ್ಸಿದಿಲ್
ಹ
ಮತ್ತ ಕಾಯಿ ಯಾವಾಗ ಬರ್ತವಾಂತ
ಆಣ
ಕಾಯ ಯವಾಗ ಬರ್ತವು
ಅ ಏನ ಲೇಟ್ ಆಗತ್ತಣ್ಣ ಬಾಳ
ಹೌದಾ
ಹ್ಮ್ಮ್ ಸಮ್ಮ ಇವಾಗ ಇವಾಗನ್ ಸಾಕತ್ತಕ್ಕ ಹೌದಾ ಏನಾಕರ ಅಲ್ಲಿ
ಹಾ ತೊಗರೆ ಹಾಕಿ ನೋಪ್ಪ ತೊಗರೆ ಆಕ ನೀ ಹ ಹ ಅರ್ಜುನ್ ಏಟಿ ಫೈವ್ ನೈನ್ಟಿ ಸಿಕ್ಸ್ ಅಂತ ಬಿಜ್ ಅದ ಭಾರಿ ಬಿಜ ಅದೋ
ಹೌದ ಎಲ್ಲಿ ತಗಂದ್ ಬಂದಿಯಾಣದು
ಅದ ಇಲ್ಲೇ ಅದನ್ ಮೊದಲನೇಶನ್ ಬೆಳೆದದ್ರಂತ ನಮ್ ಮನಯಾಗ ಇದ್ವು ಬೀಜ ಅವೇ
ಹಾ
ಬಾರಿ ಬೀಜಾವ ಈಗ ತೊಗ್ರಿ ಏನ್ ಇಲ್ಕಂದ್ರ ಟಕ ಮ್ಯಾಲ ಬಂದತ್ ನೋಡ್ ಮೂರೈಐ ತಿಂಗಳದಾಗ
ಅಬ ಹೊ ನಾನು ಇಷ್ಟೆಲ್ಲ ಹುಡ್ಕಾಡೆ ಸಿಗ್ಲಿಲ್ಲಲ್ವಣ್ಣ ಬೀಜ ನನಗ
ಹಚ್ಚಬೇಕಿತ್ತು ಭಾರಿ ಬೀಜ ನಾ ಏನ್ ಹೇಳಿ ಮೂರ್ ತಿಂಗಳ ಟಂಕ ಮ್ಯಾಲ ಬಂದದ ತೆಳಗಂತ್ರ್ ಸದಿ ಏನ ನೋಡ್ರ ಸದಿ ಬರದಲ್ಲ ಅದಕ್ ಒಂದ್ಸಲ ಗಳೆ ಹೊಡದ್ರ ಸ ಗಳೆ ಹೊಡ್ದ ಒಂದ್ಸಲ ತೆಗ್ದಂದ್ರ ಸದಿ
ಹ ಹಾ
ಮುಗೀತ್ ಅದಕ್ ಸದಿನೇ ಬರೋದಿಲ್ಲ ಮತ್ ಮುಂದ್ ಹಂಗೆ ತಿಂಗಳಿ ಒಂದ್ಸಲ ಎಣ್ಣೆ ಹೊಡ್ಕೊಂಡ್ ಹೋಗ್ಬೇಕಕ್ದಕ್ ಇದುಕ
ಹೌದಾ ನೀ ಉಳದದೇರದ್ದ ಎಲ್ಲ ಹೊಡಿಬೇಕ
ತಿಂಗಳಗ ಒಂದ್ಸಲ ಎಣ್ಣೆ ಹೊಡ್ಕೊಂಡು ಹೋಗ್ಬೇಕಕ್ ಉಳ್ದ ಅದ ಏನಂತಾರಪ್ಪ ಮತ್ತ ಮತ್ತ ಒಂದ್ ಎರಡ್ ಸಲ ಮಸಾಲೆ ಕೊಡ್ಬೇಕ ಅದಕ್
ಹಾ ಕೊಡ್ಬೇಕಣ ಅದಕ್ಕ ನಾನು ಹಡಿಕಕನಪ್ಪ ಬಾಳ ಇ ಬೀಜ ಬಾರಿಡಿ ಇದಂತಂದ್ರು
ಹ್ಮ
ಕೆ ಕೆಳಿದೆ ಭಾ ಸಿಗ ಸಿಗ್ಲಿಲ್ಲ ಣಣ ಜೆಗ್ಗಿ ಹುಡ್ಕಾಡಿದಪ್ಪ ಯಾರ ಸಿಗ್ಲಿಲ್ಲಾ ಅದಕ್ಕೆ ಇರ್ರ ಬಿಡ ಅಂತೇಳಿ ಹತ್ತಿ ಬೀಜ ಹಾಕಿ ಬಿಟ್ಟೆ ಆ ಕಡೆ
ನನಗ್ ಕೇಳ್ಬೇಕಿತ್ತು ಲ ಹಚ್ಬೇಕಿತ್ತು ಇಲ್ ಈ
ಇಲ್ಲ ಅಣ್ಣ ಅಷ್ಟೇ ನೆನಪ್ ಬರ್ಲಿಲ್ಲ ಇರ್ತ ಅಲ್ಲ ಅಂತ ಮಾಡಿದ್ಯಾ ಹತ್ತಿ ಬೀಜ ಹಾಕ್ತಾನ ಅಂತ ಮಾಡಿದ್ಯಾ ನಾನು ಆ ಇವಾಗ ಎಲ್ ಸಿಗಲಾಗ್ಯವ ಅಂತದ ಮತ್ ಯಾರನ ಹಕ್ಯಾಂಡೋಗ್ಯರ ಅದ್ಕೆ ಸುಮ್ ಆಗ್ಬಿಟ್ಟೆ ನಾನು
ಹಾ ಹ್ಮ ಹ್ಮ ಇಲ್ಲ ಬಾರಿ ಬೀಜ ಈಗ ಏನಲ್ಲ ನಾಳಗ ಮಸಾಲೆ ಕೊಡ್ಬೇಕ ಮಸಾಲೆ ಕೊಟ್ಟ
ಹಾ
ಮಸ ಮಸಾಲೆ ಕೊಟ್ಟ ಒಂದ್ ಹತ್ತು ಹದನೈದು ಮಂದಿ ಕೂಲಿಹಾಳು ಕೇಳಬೇಕ್ ಹಂಗೆ ಇಂದ ತಗ್ಯಕ
ಹೌದಾ ಕಂಟಿನ್ಯೂ ಹ್ಞೂ ಹೌದು ಕಂಟಿನ್ಯೂ ಹೇಳಿಬಿಡ್ಬೇಕಣ
ಹ್ಮ್ ಅದೇ ಸದಿ ಹಿಂದೆ ತಗ್ಯಕ ಹಚಿ ಅದೇ ನದು ಮಸಾಲೆ ಕೂಡಾಗ ಗಳೆ ಆಗಿ ಬಿಡ್ತದ ಮಸಾಲೆ ಕೂಡ ಮಳಡೆ ಆಯ್ತಂದ್ರೆ ಒಂದ ಹತ್ತು ಹದಿನೈದು ಮಂದಿ ಕೂಲಿಯರು ಕೇಳ್ಬೇಕ್ ಈಗ ಓತೀನಿ ಕೂಲಿಹಾಳು ಕೇಳಳ್ಕ್ ನವಾಜ ಕೂಲಿಗಳ ಕೇಳಿ ಹೋಬೇಕ ಮತ್ತ
ಎಷ್ಟು ನಡದ ಕೂಲಿ
ಕೂಲಿ ನಂಬಲ್ಲಿ ಲ್ಲಿ ಎರಡ್ನೂರ ಐವತ್ತು ನೋಡ್ದು ಒಪ್ಪ ಬಾಳ್ ನಾಡ್ದ್ ಹೆಣ್ಮಕ್ಳ ಬಾಳ ಡಿಮಾಂಡ್ ಆದ್ ನಂಬಲ್ಲಿ
ಹೌದಾ ನನ್ನ ಪಾಡ ಹೋಣ ನಮ್ದು ಪೂರಾ ಕಡೆ ಮುನ್ನೂರು ರೂಪಾಯಿ ಚೇಳ್ತಾರಲ್ಲ
ಅ ನಂಬಲ್ಲಿ ಮುಂಜೇಲಿ ಬಂದ ಹೋಗ್ ರಪ ಮಧ್ಯಾಹ್ಕ್ಕೆ ಹೋಗ್ ಬಿಡ್ ಹತ್ತಕ್ ಬಂದ ಸಂಜಿತಕ ಇರ್ತಾರಲ್ಲ ನಿಂಬಲ್ಲಿ
ಹಾಂ ಹತ್ತಕ್ಕೆ ಬರ್ತಾರ ನಾನು ಬೆಳಿಗ್ಗೆ ಕ್ಯಾನ್ಸಲ್ ಮಾಡಿಬಿಡ್ತೀನೋಣ ಬೆಳಗ್ಗೆ ಎದಕ್ಕೆಂದ್ರೆ ಕೆಲಸ ಆಗೋಲ್ಲ ಒಂದು ಎರಡು ತಾಸು ಅಷ್ಟೇ ಆಗುತ್ತೆ ಆಮೇಲೆ ಐತು ಹತ್ತು ಗಂಟೆ ಊಟಕ್ಕೆ ಕುೂಂತು ಬಿಿಡ್ತಾರ ಆಮೇ ಏನನ ಇನೊಂದು ಎಡು ತಾಸ ಮಾಡ್ತಾರ ಆಯ್ತು ಹೋಗ ಬಿಡ್ತಾರೆ ಒಂದ ಗಂಟೆ ಗಕೊಂಡ ಹೋಗ್ಬಿಡ್ತಾರಾ
ಹಾ ಹಂಗಗೆ ಆಗದ ನೋಡಪ್ಪ ನಮ್ದ್ ಹಿಂಗ ಬರ್ತರ ಮುಂಜೆ ಎಂಟಕ್ ಬಂದ್ರ ಕಲಾಸ ಮತ್ ಊಟ ಮಾಡಕ ಒಂಬತ್ತು ಅತದ ಅವೆಲ್ಲ ಮತ್ತ್ ಕಸತೆ ನಿದ್ರಾಕ ಹ ಆಗ್ತದೆ ಹತ್ರಲ ಮತ್ತ ಒಂದರತ್ರ ಕೆಲಸ ಮಾಡಿ ಕಲಾಸ್ ಮ ಊಟಕ್ಕೆ ಕುೂತ್ ಬಿಡ್ತಾರೆ ಒಂದಕ್ ಊಟ ಮಾಡಿ ಆಯ್ತ ಎಡಕ ಎದ್ರ ಅಂದ್ರ ಆಯ್ತ ಎರಡ್ ತಾಸ ಕೆಲ್ಸ ಮಾಡತಾರ ಆಯ್ತ್ ಬಿಟ್ಟ ಕೊಡ್ತಾರ ತಳ ಅವ್ರು
ಅದೇ ನಾನನ್ ಅದಕ್ಕೆ ಹ್ ಬೆಳಗ್ಗಿನಿಂದ ಬೇಕಾಗಿಲ್ಲ ನನಗೆ ಹತ್ತು ಗಂಟೆಯಿಂದ ಬರರಿ ನಮ್ಮಗೆ ಲೇಟ್ ಆದಾಗ ಪರವಾಗಿಲ್ಲ ಅಂತ ನಾನು
ಹ್ಮ್ ಹ್ಮ್ ಹ್ಮ್ ಹಾ
ಅದಕ್ಕೆ ಹತ್ತು ಗಂಟೆಯಿಂದ ಕರ್ಸಕ ಕುಂತ ನಾನು ಸುಮ್ಮ ನಮ್ಗ ಲಾಸ್ ಅವ್ರಗ ಲಾಭ ಆರಾಮ
ಅದದು ನಿಂದೆ ಪಾಡ ನೋಡು ಮತ್ತ ಅಕಡೆ ನಿಮ್ ನಂಬೈಲಿ ಹ ನಡಲ್ಲ ಬಿಸಲಾದ್ ಬಿಸಲಾದ್ ಅಂತಾರ ಮಧ್ಯಾಹ್ಕ್ಕೆ ಹೋಗ್ತಾರ ಆಫೀಸ್ ನಂಬೈಲಿ
ನಮ್ಮ್ ಕಡೆ ಬಿಸಲು ಬಿಸಲು ಏನಲ್ಲ ಮತ್ ಬೈದ್ ಬಿಡ್ತೇವ ನಾವ ಏನು ಬಿಸಲು ನಮಗನ ಮತ್ ಅಮೌಂಟ್ ಕೊಡ್ಬೇಕಲ್ಲ ನಿಮ್ಮ ಮತ್ತೆ ಎಲ್ಲಿಂದ ಬರ್ತಾ ನಮಗ ಕೆಲ ಆಗಿದ್ದ ನಮ್ಗೆಂತ ತೃಪ್ತಿ ಬೇಡ ಏನ ಸಮಧಾನ ಬ್ಯಾಡನ ಅಂತಿ ಬಯದ್ ಬಿಡ್ತೇನೆ ನಾನು ಒಂದ ಎರಡ್ ದಿವಸ ಬಂದಿದ್ರು ಕೆಲ್ ಮತ್ತ ಒಂದ್ ಎರಡ್ ದಸ ಬಂದಿದ್ರಣ್ಣ ಕೆಲ್ಸಕ್ಕ ಇವೆಲ್ಲಾ ಹಂಗ ಕೆಲ್ಸನ ಎರಡ್ ದಿವಸ ನೋಡಿದ ನಾನ ಏನ್ ಕೆಲ್ಸನಾಗವತ್ತು ಸುಮ್ನೆ ಬ್ಯಾಡ ಬ್ಯಾಡ ಇದು ಲಾಸ್ ಆಗತ್ಂಗ ಅಂತ ಹೇಳಿ ಎರಡ್ ದಿವಸ ಕೂಲಿ ಹೋದ ಲೆ ಅಂತೇಳಿ ಮತ್ತತ್ ಅ ಕಡೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬರ್ರಿ ಅಮ್ಮ ಅಂತ ಅಂದ್ಬಿಟ್ಟ ನಾನು
ಹಾ ಅದೇ ನಿಮ್ದೆ ಬಾಳಪ್ಪಾ ಆರಾಮ್ ನಮ್ದ ನ ನ ಏನ್ ಮಾಡ್ಬೇಕಂತ ಮಾಡಿ ನೀ ಗೊತ್ತಿ ಕೊಟ್ ಬಿಡತ ನ ಕಡೆ ಅ ಇಕಾಡಿ ಆದಲ್ಲ ಅದ ತೊಗರಿದ ಅದೇ ಎಕರೆ ಅದ ಎಷ್ಟು ಹೋಗ್ತರಿ ಏನ ಯಾವಾಗನ ಕೊಂಡ ಹೋಗ್ರಿ ಏನನ್ ಮಾಡ್ರ
ಓ ಇಲ್ಲಣ್ಣ ಅವ್ರಿಗ ಅದು ಕರೆಕ್ಟ ಒಂದ್ ಸಾಲಿಗ ಇಷ್ಟಂತ ಕೊಟ್ಟುಬಿಡಣ ನೀನು ಒಥ ಒಂದು ದಿವಸದ ಮುಸಿ ಹೋಗ್ಬಿಡ್ತಾರೆ ನಿನಗೆ ಎರಡು ದಿವ್ಸದ ಎಂಟ ಎಕ್ರೆ
ಹ್ಮ್ ನಾನ ಸುಮನೆ ಕಲಿ ಬೆಸ್ ಮುಂಜೆಲಿ
ಕೂಲಿ ವೆಸ್ಟ್ ಅಣ್ಣ ಆಯ್ತು ಡೈಲಿ ಏನಿಲ್ಲ ತಾಸಿಗೆ ಇಂದ್ರ ಬೆಳಗ್ಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗ ಅಂದ್ರೆ ನಾಲ್ಕರಿಂದ ಐದ್ ಸಾಲಲ್ ಅಷ್ಟೊ ತಗತಾರ ಅವ ಇವ್ರ ಬೇರೆ ಸಾಲ ಇಲ್ಲ ಅಕ್ಕ ಕೊಟ್ಟೆ ಕೂಡ ಒಂದು ಎಂಬತ್ತು ರೂಪಾಯಿ ನೂರು ರೂಪಾಯಿ ಹೆಂಗ ಇನ್ನು ತತ್ ನಿಮಿಷದ ಒಂದ್ ಸಾಲ್ ತಗಿತ ಅಣ ಅಷ್ಟು ದೊಡ್ಡ ಇದ್ರರು ಕೂಡ
ಹಾ ಹಂಗೆ ಮಾಡಿಬಿಡು ನೋಡು ಹದ ಸುಮ್ಮನೆ ಅದ ಗೊತ್ತಿಕಂದ್ರೆ ತಾವ್ ಮಾಡ್ತಾರ ಚ ಕೂಲಿ ಅಂದ್ರೆ ಮಾಡಲ್ ಮಕ್ಳ ಅವರು
ಹಾ ನ ಒಂದ್ ದಿವ್ಸ ಎಷ್ಟ ಆಗ್ಬ ಬಿಡುತ್ತಾ ಇನ್ನನ್ ಕರೆಸ್ತಾರ ಅಂತ ಹೇಳ್ತಾರ
ಹ್ಮ್
ನಮಗೆ ಲಾಸ್ ಮತ್ತೆ ಪೂರ
ಅದೇ ಅದೇ ಈಗ ಎಲಕ್ಕ ಒಂಟಿನಗ್ ನೀರ್ ಬಿಡಕ್ ನೀರ್ ಕೇಳ್ಬಕ್ ನೋಡ ಕ್ಯಾನಲ್ ನೀರ್ ಯಗ ಬರ್ತ ಅಂತ ಅದೇ ಕ್ಯಾನಲ್ ನೀರ್ ನೋಡಕ್ ಕೊಟ್ಟಿದ್ದ ಹಂಗೆ ಅದು ಮಸಾಲೆ ಬಿತ್ತಿ ಹಂಗೆ ಕೂಲಿಳಿಗೆ ಎರಡ ದಿಂದಾಗ ಗುದ ಕೊಟ್ಟ ಎರಡ ದಿನಾಗ ಮುಗಸಿ ಹಂಗೆ ಹಿಂದ ನೀರು ಬಳ್ಬೇಕ ಪ್ಲಾನ್ ಮಾಡಿಬಿಟ್ಟು ನಂಗೆ ನೀರ್ ಕೊಟ್ಟವಿ ಅಂದ್ರೆ ಬಾರಿ ಬರ್ತತ್ ತೊಗ್ರಿ ಮತ್ತಿಟ್ಟ
ಅಯ್ಯೋ ಇಲ್ಲ ಇಲ್ಲ ಅಂದ್ರೂ ಭಾರಿ ಬರ್ತ
ಅದೇ ಅದೇ
ಸ ಸರಿ ಸರ್ ಹಾಂ ಸರಿ ಸರಿ ಹಾ